ಹಲೋ ರಿ
ಹಾ ರೇ ಅವಣ ಏನ್ ಮಾಡಾಡದ್ರೀ.
ಏನಲ್ ನೋಡ್ರಿ ಮಳೆ ಬರಕ್ ಕುಂತತ್ ದಿವಸ ಕುಂತೀವ್ರೀ
ಬರಕ ಕುತ್ರ ನಮ್ ಕಡೆಗ್ ಒಂದ್ ನನಿ ಮಳಿ ಇಲ್ ನೋಡ್ರಿ ಅವ ಹಂ ಮಾಡಿ ಮಳೆ ಹ ರ
ಒಂದ್ ಸಾವಿರ ಬಂದ್ರೆ
ಹೌದ್ರಿ ಹ್ಮ್ ಹ್ಮ್
ಅವನ್ ವರಕ್ ಹೋಗಿದ್ದೇ ಸದ್ದ ಊಟ ಆಗದರಿ.
ಹೌದ್ರೆ
ಹಾ ನಾವ್ ಸಪ್ಪಿ ತಂದಿವವ್ರೀ ಸಪ್ಪಿ ಉಳಿಸಿಸಿಂದ ಎತ್ ಗೋಳ್ ಕಟ್ಟಗಟ್ಟ ಮಳೆ ಬಂತತ್ರಿ.
ಹಾ ಸ್ವಲ್ಪ ಎಷ್ಟು ಪಾಯಿಂಟ್ ಇತ್ತುಂದಿರಿ.
ಹಾಕೊಂಡಿರಿ ಹ ತೋರಿರಿ.
ತೊರಿ ರ ಎಷ್ಟು ಮಂದಿ ಹೋಗಿದ್ರಿ
ಇಬ್ರ ಹೈತರ್ ಮ್ಣಾನಾ ನಮ್ಮ್ ಮನ ನಾ ಹೋಗಿದೇವ್ರಿ ನಾವ್ ಮನ ನಾ ಇಬ್ರಾಬ ಹೋಗೇವ್ರಿ.
ಹೌದು ರಿ
ಹ ರಿ
ಹ
ನೀವೇ ನೀ ಹೋಗಿದ್ದೀ್ರರಿ ಕೆಲ್ಸಕ್ಕೆ
ನಾವ್ ಎಲ್ಲಿಗಿಲ್ ನೋಡ್ರಿ ಗಾಡಿಗ್ ಹೋಗಿದ್ದೀವ್ರಿ
ಹಾ ಹಾ
ಅದೇ ಮಾಡದ ಅಲ್ಲ ಕುಂತ್ರಿ ಬಂದಿವ್ರಿ ಏನ್ ಮಳಿನೇ ಅಲ್ರರಿ ಮಾಡ್ದಷ್ಟೀ ಮಿ ಮಳೆ ಅಲ್ರೀ ನಮ್ಮ್ ಕಡೆ
ಹೌದ್ರಿ ಈ ಕಡೆ ಈ ಚಕ್ ಬಂದ್ರಿ ಮಳೆ ಹ್ಮ ಈಗ ಬಂದ್ ನಿಂತ್ರಿ ಈ ಈಗ ಚಾ ಕುಡಿಬೇಕ್ರೀ ಚಾ ಮಾಡಕ್ೊಂತಾರ ಮನ್ಯಾಗ
ಚ ಮಾಡಕ್ಂತಾರ ಯಾರ ಶೇಖಣ ಅವ್ರ ಬಂದಿದ್ರಿ
ಹಾ ಬಂದಾರೀ ಅವ್ರ ನಿಧಿಗೆ ಮನಗ್ ಬಂದಾರ್ರೀ
ಹಾ ಎಲ್ಲಿ ಹೋಟೆಲ್ಕ್ ಹೋಗಿರ ಅನ್ ಚಾ ಕುಡಿಯಕಣ ಮನ್ಯಾಗರಿ
ಎಲ್್ರಿ ಮನ್ಯಾಗ ಮಾಡ ಅಂತ ಹೇಳ್ರಿ ಹ ಾನ ಉದರ ಕುಂದ್ರಿ ಓಡ್ರಕ್ಕೆಲ್ಲಂತ ಮಾಡಂತ ಹೇಳ್ರಿ
ಹೌದ್ರೀ ಹ್ಮ್ ಹ್ಮ್
ಹ
ಅಲ್ಲ ರೀ
ಹಾ ರ
ಊಟ ಮಾಡಿ ಕೂತಿದ್ದೀರಿ
ಹ ಹ ಹ ಊಟ ಮಾಡ ಕುಂತಿರ್ರಿ
ಹಾ ನಮ್ ಬಂದಣ್ಣ ಮತ್ತ ಅಂದ್ರ ಜಗಣ್ಣ ಅವ್ರ ಆ ಇಲ್ಲಯ ಕುಂತೀವ್ರಿ
ಹಾ ಹಾ ರೀ
ಹ ಮಾತಾಡ ಕುಂಂತವಲ್ರರಿ ಅದಕ್ಕ ಯಾರ ಾರ ಅದ ನಮ್ ದೋಸ್ತರ ಹಚ್ಚಾರ ಅಂತ ಕೇಳಿದ್ರಿ
ಹೌದ್ರಿ ಹತ್ತರ ಕಟ್ ಕಟ್ಟ ಕೇಳಕಂತ
ಇಲ್ರರಿ ಇಲ್ಲ ನಮ್ ದೋಸ್ತರಾರ್ರೀ ಕುಂತಾರ ಮಾತಾಡ್ಿಕ ಅಂತ ಹಲ್ತೇವ್ರಿ ಇಲ್ಲ ಚೌಕಿ ಚೌಕಿಗ್ರಿ
ಕೇ್ರೇ
ಹಾ ರೆ ಗಾಡಿ ತಗೊಂಡ್ ಬಂದಿರಿ
ಹ್ಮ್
ಅದ ಬಲ್ಲ ಚಾ ಕುಡಿಯಮ್ಮ ಹೋಗಿ ಬರಾಮ ನ ಅಂತ ಅಂದ್ರ ಬರ ಮ ಮತ್ತೆಾಕ್ ನಡಪ ಹರ ಅರಣ ಇ ಜಗಾನ ಬಂದ ಕಲಸ ೋತಾರ ಅತ್ರಿ ಬೆಂಗಗಳೂರಿಗೆ ಯಾವಾಗ ಹೋತಾರ ಅನ್ರಿ ಗಾಡ್ಿನಲ್ಪ ತೋತಾರತ್ರಿ ನೊಂದ್ ಎರಡ್ ಮೂರ್ ದಿನ ನಿನ್ ತೋತಾರಂರಿ
ತರ ಅಂತರ
ನಡ್ಸ್ತಾರಲ್ರರಿ ಅವ್ರು ಕರಕ ಕುಂತಾರ ಅಂತ ಓನರ್ ಫೋನ್ ಬರ ಬರಕ್ ಅಂತತ್ರಿದ
ಹಾ ಹಾ
ಹ ತಿಂಗಳಿಗ ಪೇಮೆಂಟ್ ಚಲೋ ಅಂದ್ರೆ ಅವರಿಗೆ ಆಪ್ ಬಿಟಾರಲ್ರ
ಹ್ಮ ಹ್ಮ ಯವಟ ಆದ್
ಇಪ್ಪತ್ತ ಇಪ್ಪತ್ತೈದ ಸಾವಿರ ಯಾಕ ಅಂತಾರೀ ತಿಂಗಗಳಿಗೆರ ಮೂ ಹೋಗ ಎಲ್ಲ ಹೋಗಿ ರೂಮ್ಲ್ಲ ಅವ್ರದ್ದೇ ಇರ್ತಾರೆ ಹಾ ರೇ ಚಲೋ ಅದ್ರೆ ಅವ್ರಗ ಏನ್ ಆಾಮ್ವು ಅಲ್ಲೇ ಕಂಪನಿಯಾಗ ಇರ್ತಾರೀ ಅವರು ಹ್ಮ
ಅರೆ ನೆವುನ್ ವತ್ ನಂತರ ಅಲ್ಲರ ಮತ್ತೆ
ಆ ರಿ
ನೀವುನ್ ಹೊದ್ನಂತ್ ತಂದ್ರಲ್ರಿ ಊರಿಗೆ
ಎ ವಾಚ್್ಮ್ಯಾನ್ ಬರ ಹ ಹಾಗೆಲ್
ಹ ಅದ್ರೀ ಯಾಕನಾ ನಾವ ಕುಂಚಿದಲ್ರೀ ಯಾಕ
ಅದ್ರ ಬಂದಣ್ಣ ಅವ ರಾಗ ಕುಂತಾರೀ ಅವ್ರು ಅಕ್ಕಡೆ ದೋಸ್ತರು ಅವರು ಮಾತಾಡಕ ದೋಸ್ತರು ಅವರು ಮಾತಾಡಕ
ಅದಕ್ಕೆ ಯಕ್ ನೆತ್ಯದ್ದ ಬರಕಂದವ್ರೆ ಚಲ್ಲಂಗರ್ಂದ ಹಾ ಹಾ ಮತ್ ಯಾರರ್ರೆರೀ
ಯಾರ್ ಇಲ್ರ್ ನೋಡ್ರಿ ನಾನು ಜಗಣ
ಮೂವರೆ
ಮನ್ನಣ ಮೂವರ ಇದೆ ಹ ಯಾವಾದ್ರೂ ಇಲ್ರಿ ಚೌಕಿಗ್ ಬಂದಿವ್ರಿ
ಚಗ್ ಹೋಗಿರ್ರಿ
ಹಾ ರಿ
ಆಯ್ತಾಯ್ತ್ ರೀ ಊಟ ಆಗಿದೆಲ್ರಿ
ಆಗೆದ್ ನೋಡ್ರಿ ನಮ್ದ್ ಅಗೆದ್ರಿ
ನಮ್ದ್ ಆಗೆದ್ರಿ ಹ್ಮ ಹಾ ರ ನಾಪ ಹಚ್ಚರನು ಪ
ಇಲ್ಲ ಇಧರ ಫೋನೆ ಅಚ್ಚಿಲ್ಲ ವಟ್ಟ
ಅಚ್ಚಳ್ರ
ಹಾಂತ ಹೇಳಿದ್ರರಿ
ಹಾ ಹಾ
ನಾವ್ ನ ಸ್ವಲ್ಪ ಶಾಪುರ್ ಕೋಗದಿತ್ರಿ ನಮ್ಮ್ ಅಣ್ಣ ಮಗ್ಳ್ ಅರಾಮ ಇದ್ದಿಲ್ಲ
ಹಾ ಹಾ ರ್
ನಮ್ಮ ಮನೆರೆಲ್ಲ ಹೋಗ್ಬೇಕ್ ಕಂತ್ ಹೇಳಿ ಆಮೇಲ ಬ್ಯಾಡ ಅಂತೇಳಿ ಮಳೆ ಅದು ಮಾಡದ ಹಾಲ ಕುಂತಲ್ರಿ
ಹೌದ್ ಹೌದ್ರಿ
ಬ್ಯಾಡ ಅಂತ ಹೇಳಿ ಬಿಟ್ಟವ್ರಿ ಮತ್ಯಾಕ್ ಹೋಗದಂತ ಹೇಳಿ ಹ್ಮ ಹೋಗಿಲ್ರರಿ ಮಾಡದ್ ಜಿಗ್ಗ್ಯಲ್ಲ ಕುಂಚಲ್ರರಿ ಅದ್ರಾಗ ಗಾಡಿ ಮ್ಯಾಲ ಹೋಗ್ಬೇಕಾದ್ರ ಮಳಿ ಆಗ್ತದ್ರಿ ನಮ್ಮವರು ನಾವ್ ಹೋಗ್ಬಕ್ಂತ ಮಾಡಿದ್ದೀರಿ
ಹ್ಮ ಹ್ಮ ನಾವ್ ಇವಾಗ್ ಗನ್ರೀ
ಹಾ ನಾಳೆಗ್ ಹೋಗಬಬೇಕ್ ರಿ ನಾಳಗ್ ಮುಂಜೆೆ ಹನ್ನೊಂದಕ್ಕೆ ಹೋಗ್ಬೇಕ್ ರಿ ಹತ್ ಹನ್ನೊಂದು ಗಂಟೆಗೆ
ಹ್ಮ್ ಹ್ಮ್
ನಾಳೆ ಜಗ್ಗೆ ಬರಾಕೊಂತ ಸ್ವಲ್ಪ ಬರಕೊಂತರ ನಿಮ್ ಕಡೆ ಮಳೆ
ಮಳೆ ನಿಂತ್ ಇಗ
ಯತ್ೆ ನ ಅಂದ್ರೆ ಹೊಲಗಳಿಗ್ ಛಲ ಅಲ್ಲ ಕುಂತಲ್ರೀ ಈಗ ಮಳಿ ಮಳೆ ಅನ ಕುಂತತ್ರು ಎಲ್ಲಾರು
ಆ ಕಡೆ ಏನಾಗ್ಯದಾನ ಏನ ಒಂದ್ ಕಡೆ ಆಗ್ಯದ ಅಂದ್ರು ಎಲ
ಹ ಹಂಗ ಹಂಗ ಆಗಿರಲ್ರಿ ಮತ್ತೆ ಊರಾಗ ಬಂದ್ ಅಕಂಡ್ ಬಂದಿರ್
ಮಾಡ ಅತ್ರಿ ಇತ್ರಿ ಏನ್ ಮಾಡಿದ ಅನೇಲ್ ನೋಡ್ರಿ ಗಾಯಿ ಬಿಟ್ಟಿತ್ ಅಂದ್ರ ಜಿಗ್ಗೆ
ಅಷ್ಟು ದಿನ ತರದ್ ಮಳೆ ಆದಲ್ರಿ ಬರ ಬರ್ತ್ರಿ ಅಟಕ್ಕಿದ್ರ
ಹ್ಮ್ ಯವ ಮಾಡ್ತೇನ್ಿ ಒಂದ್ರ ಪಾಡ ಆತ್ರಿಲ್ಲ
ಹೌದ್ರೀ ಬರೆ ಬರ್ ಹತ್ರ ಎಲ್ಲಿ ಹೋಗಲ್ರ ಮಳೆ ಬರೇ ಬರ್ತ್ ಎಷ್ಟೋತ್ತಿದ್ರು
ಇೇ ಮಳೆ ಬಂತ ಅಂದ್ರ ಗಳ್ಯಾಕ್ ಹೋಗನ್ರಿ ಮಳೆ ಬರ್ಲಕ್ಕ ಗಳ್ಯಾಕ್ ಹೋಗ್ಬಬೇಕ್ ನಾಳಿ
ಹೌದ್ರೆ ಅಂದ್ರೆ ಗಳ ನಡಿತಾರೂ ಈಗೆಲ್ಲ.
ಹ ನತೆ ಅವ ಅಚ್ಚ ಅಣ್ಣಾವ್ರು ಸಡನ್ನಾಗಿ ಬೆಳೆ ಬೇಕರಿ. ಸರಿ ಆಗ್ಯ ಅವ್ರ ಸಣ್ಣ ನೆಲ್ಲಿ ಅದ ಅವ್ರ ಒಡಿ ಬಕರ್ ಹಾ ಅದ್ರರು ಮಾಡಕಕ್ನ್ ಬರ್ತಾರಲ್ರಿ ಈಗನ ಒಂದ್ ಎರಡ್ ದಿನ ಬಿಟ್ಟ ತಗೊಂಡರ
ಹಾ ರಿ
ಅನಿಟ್ಟಿ ಗಳೆಗಳ ಹೊಡೆದ ಅಂದ್ರೆ ನಡೀತರು ಮತ್ತೆ ಈ ಕಡೆ.
ಎಲ್ಲಷ್ಟು ಮಾಡಕ್ ಬರ್ತಾರ್ರ
ಹೂ ರಿ
ಹ್ಮ್ ಹ್ಮ್ ಎಷ್ಟ್ ಮುಗಸೀರಿ ಅದ ಮಣಿಪುರ ಎಷ್ಟಕ್ಕಂತ ಹೇಳ
ಊರ ಐವತ್ತೈದಕ್ ಮುಗ್ಸಿವ್ರಿ
ಐವತ್ತು ಐದು ಸಾವಿರಕ್ರ.
ಹೂ ರಿ ಹೂ
ಹಾ
ಅವ್ರ ಕಡೆಗಾರ ಎಲ್ಲ ಹುಸುಗಿಸು ಎಲ್ಲಾ ಸೋಸ
ಅವ್ರ ಕಡಗಾರ ನೀವ್ ಮನೆಯಾರೇಏನ್ ಹೊಸಿಗೆನ್ ಸ್ವಚ್ ಕೊಡಂಗ ಇಲ್ರರಿ.
ಏನ್ಲ್ರ ಕುಂಬಿ ಗಂಬಿ ಎಲ್ಲ ಅವ್ರ ಕಡೆಗೆ ಮಾತಾಡವರು.
ಹ್ಮ ಹ್ಮ್ ಅಂದ್ರೆ ಈಗ ಈಗ್ ಮಳೆ ಬರಕ್ ಕುಂತಲ್ರರಿ ಮತ್ತೆ ಉಸಗ್ಸಗ್ ತಂದ ಹಾಕೇನ್ ಅಲ್ರರಿ
ಇ ಎಲ್ರು ತಂದ ಆ ಬ್ ಹಬ್ಬ ಅಲ್ರಿ ಇನೊ ಒಂದ ಎರಡ್ ದಿನ ಹೋಗಲಿ ಅಂತ ಅಂದಾರ ನಮ್ಮಣ್ಣ.
ಹ ಇನ್ನ ಹಬ್ಬ ಮುಗಿದಿಲ್ಲನ್ರಿ
ಮತ್ ಮೂರ್ ದಿನ ಕಾರ್ಯ ಆಗಬೇಕಲ್ರಿ
ಮೂರ್ ದನ್ದ ಕಾರಾರ್ ಆಗ್ಬಬೇಕಂದ್ರೆ ಇನ್ನು ಎಷ್ಟ ದಿನಕ ಆತ್ ಮೂರ್ ದಿನ ಕಾರ್ಯ
ಇನ್ನು ಎರಡು ದಿನ ರಿ
ನ ಆದ್ರೆ ಮೂರು ದಿನ.
ಹ್ಮ ಹೌದ್ರಿ ನಾಳಗ್ ಯಾವ್ದನ್ ನಾಳ್ದಾವ್ರ ಕಾರ್.
ಹ ರಿ
ನಾಳೆ ಇದ್ದಿರ್ ಬೇಕ್ರಿ ನಾಳೆ ಮೂರು ಕಾರ್. ನಾಳೆಗೆ ಇವತ್ ಯಾವಾರ ನಾಳಗ್ ಆಯ್ತರ ಇದಿರ್ಬೇಕ ರಿ
ಹಾ ನಾಳೆಗಐ್ತರಲ್ರರಿ ಇವತ್ ಶನಿವಾರ ಅಂತ.
ಹೌ
ಹೌದು ಅವಾಗ ಅದನ ರಿ
ಹ್ಮ್ ಆಯ್ತರದ ಇದ ಇದ್ದರ್ಬೇಕಕ್ರು.
ಆಯ್ತ್ ವರ ದಿನ ಅಂದಿರಿ
ಹಾ ರ ಮತ್ತೆ ಆ ಕಡೆ ಕಾರ್ ಗಳು ಬರ್ದಲ್ರಿ ಸೋಮವಾರದನ.
ಸೊಮಾರ ದಿನಾದ ಅನ್ರ ಕಾರಣ ಹಬ್ಬ ಹೌದ್ರಿ. ಹ ಅದನ ಹಿಂದಲ್ಲೇ ಬಂತ
ಕಾರಾರ್ಣ ಬ ಆದ್ರೆ ಕಾರ್ಣ ಬ
ಹಾ ರೀ
ಹ್ಮ್ಮ ಹ್ಮ್ ಮತ್ತೆ ಅದಕ್ಕನ್ ಹಬ್ಬಕ್ಕ ಈಗ ಕಾರಿನ ಹಬ್ಬಕ್ ಏನ್ ಎತ್ತಗಿತ್ತು ಊರಾಗ ಏನ್ ಮರಡಿಂಗ ಮಾಡ್ತೀರ ಅನ್ರಿ
ಅದ್ರೀ ಮರ್ನಗಿಲ್ರರಿ ಅದೇ ಗೊಂಡೆ ಪಂಡೆ ಕಟ್ಟಿಗೊಂಡಿತಲ್ಲ
ಆ ರಿ
ಕಳಗ ಮಾಡಸನ್ ಬರದ್ರಿ
ಬಂಡೆ ಕಟ್ಟಿ ಜಳಕ ಮಾಡಿ. ಬರದ್ರೆ ಹೌದ್ರೆ ಹ ರಿ
ಮಲ್ಸಲ್ರಿ ನಾವು
ಮತ್ತೆ ಆ ಗೌಡ ಗೌಡ್ರತ್ ಮರ್ಸ್ತಾರ ನ್ರಿ ಗೌಡ್ರ
ಹಾ ಗೌಡ್ ಕರ್ತಾರೀ ಅವ್ರ ಗೌಡ ಡ ಬಂದ್ಬಿಡೋರ ಅಗ್ದಾಗ
ಚಲೋ ಇದತಿರಬೇಕ್ರೀ ನಿಮ್ ಕಡೆಗೆ
ಹಾ ಚಲೋ ತ್ರಿ.
ಹ ಫ್ರೆಂಡ್ಸ್ ಈ ಕಡನ್ ಮಾಡ್ತಾರ ಹಿಂಗಗೆ ಸೌಕರ್ ಮಂದಿ ಗೌಡ್ರ ಮಂದಿ ಮರ್ತಾರ್ರೀ.
ಹಾ ಹಾ
ಹಾ ರೀ ಇದು ಕಾರುಣ್ಯ ಹಬ್ಬ ಆದ್ಮೇಲ ಮತ್ತೆ ಯಾವಾಗ್ ಬರ್ತ್ರಿ ಮುಂದ ಮಾಡ್ತಾರ ಮಸನ್ ಹಬ್ಬ ಬರ್ತಾ ಅವ ಮಣ್ತರಮಾಸ ಯಾವದ ಹಾ ರೀ ಅದೇ ಕೇಳಿದಿವವಿ ನಾವು ಮಣತರಮಾಸ ಬರ್ತ ಅಂತ ಅಂದಿದ್ರ ನಾ ನಾಗಣ್ಣ ಅವ್ರ ಅಂದಿದ್ರ ಅದಕ್ಕೆ ಕಾರಿದೀರು
ಹೌದ್ರೀ ಮನ್ ಹತ್ ನಮ್ಮ ಮನ್ತ್ ದ ಬರ್ತರ ಅವಾಗ
ಹಾ ಹಾ
ಹಾ ಮತ್ತೆನ್ ನಾಡದ್ರ ಹಡಿ ಬಬಕ್ ನಾಳೆಗೆ ನಾಳೆಗೆ ಎಲ್ಲಿಗಾಕ ನಾಳೆಗೆ.
ನಾಳೆಗ್ ಗಾಡಿಗೆ ಹೋಗಬಕ್ ನೋಡ್ರಿ ಮನ್ಯಾಗಿರಿ ಏನ್ರಿ ಹೊರಗಿರಿ.
ಇಲ್ರಿ ಇಲ್ಲ ಮನೆಗೆವ್ರಿ ಹಾ ಈ ಕೊರತೂರ ಹೊರಗ ಹೋಗ್ಬ್ರೀ ಈಗ ಮಳ ನಿಂತ್ರ ಹೊರಗಬ ಅ ಸಕಣವ್ರು ಬಂದಾರ್ರೀ ಕುಂತೀವಿ ಇಲ್ಲೇ.
ಹ್ಮ ಏನಂತರ್ರೀ ಸಾಕಣ್ಣವ್ರ ಹೊಲ್ಲಾ ಹಾಕ್ಯಾರನ್ಸ. ಅತ ಮಾಡಾರ ಅವ್ರೇ
ಇಲ್ರಿ ಆಕಾರ ಅಂತರಿ ಮನ ಅವರು.
ಹಾ ಹ್ಮ ಎಷ್ಟ ಎಕರೆ ಆದ್ರ ಅವರ್ದ ಮೂರ್ ಎಕರೆ ಆದ್ರೆ ಒಂದ್ ಎಕರೆ ಕಷ್ಟ ಹತ್ತು ಸಾವಿರ ಅದು ಐದ್ನೈದ ಸಾವಿರ ಅದ ಒಂದು ಎಕರೆ ಗೆ.
ಎಕರೆಕ ನೀರವರಿ ಆದ್ರಿ ಹಾಗ ಆದ್ರ.
ಅದ್ ಹತ್ತು ಸಾವಿರ ಅದ ಹದ್ನೈ ಸಾವಿರ ಆನ ಅಂತಲ್ರರಿ.
ಹಾ ಸಾವಿರ ಆದನ್ರು ಹದ್ನ ಸಾವರಿ ಇದ್ದರ ಬ್ರಿ ಎಕ್ರ ಯಕ.
ಹ್ಮ್
ಹ್ಮ್ ನೀರಾವರಿ ಯದ ಅಲ್ರಿ ಮತ್ತತ್ ತುಟ್ಟಿ ಆಗಾವ್ರಿ ಮನಾನ.
ಹೌದೌದ್ರಿ ಯಾಕಂದ್ರ ಅವ್ರರು ಮಾಡಲ್ಲ ಅನ ಸ್ವಂತ ಅಲ್ಲ
ಮಾಡಲ್ರಿ ಅವರು ಒಂಟಿಗಾರ ಆರಲ್ಲ
ಹಾ ಹ್ಮ ಜ ಸುಮನೆ ಯ ಅ ಅ ಹತ್ತು ತಗೊಂಡ ಬೆಳೆ ಅದು ಅದು ಎಣ್ಣ ಎಡ ಅದು ಒಂಟಿಗೆ ಮನ್ಷ್ಯ ಆಗಲ್ಲಂತ‌.
ಹ ಎತ್ಗ ಒಂದ ಸಿಗಲ್ಲ ಅಲ್ರರಿ.
ಹಾ ಹಾ ಹೌದ್ರಿ
ಅದ್ರ ಸ ಹಾಕಿಬಿಟ್ಟಾರ್ರ ಯ್ರ ಸು
ಹ ರೀ
ಎತ್ಗೋದ ಸಿಗಲ್ರಿ ನಮ್ ಎತ್ತ ಇರ್ತಾವಳ ಒಯ ಬಡ್ಕ ಅಂತ ಅಂತೀವ್ರಿ ಎಲ್ಲಾ.
ಹ ರ್ರೀ
ಎಲ್ಲ ಅಂತನ್ ಆಯಕ್ ಬಿಟ್ರ ಐತೆತ ಅಂತನ್ ಸುಮ್.
ಹೌದ್ರೆ
ಹ ರ್ರೀ
ಸರಿ ತೋರಿ ಆಮೇಲೆ ಹಚ್ಚಲ್ರಿ. ಸ್ವಲ್ಪ ಗಾಡಿ ಮೇಾಲ ಉಂಟವ್ರಿ ಅಸ್ತೇನ್ ರೀ.
ಆ
ಸರ್ ತರ್